ಪ್ರದೀಪ.
ಏ ಆರಾಮ್ ನೋಡಪ್ಪ ಸೂರಜ್.
ನಾನು ಆರಾಮ್ ನೋಡಪ್ಪ.
ಏನ್ ನಡೆದಾದ.
ನು ಕೊಂತನೆ ಊಟ
ಊಟ ಮಾಡಿಡಿ ಇದು ಕ್ಲಾಾಸಿಗೆ ಹೋಗಿದೇವತಾ
ನಿಂದು
ಹೋಗಿಲ್ಲಾ ಕ್ಲಾಸ್ ಗೆ ಹೋಗಿಿದ್ದ ಇಲ್ಲಾ ಸರ್ ತೋಣ ಶ್ಯಾಮಬೂಪಳಡಿ
ಇ ನಾಕಸ್ ಆಸಾ ಅೇ ನಾಕ ದಸ್ಸ್ ತಂತ ಹೂ ನಾ ಒ ಹ ಅಣ್ಣ ಇವತ್ತಾ ಅವು ಈ ಈಗ ಮುಂದಿನವಾಗ ಏನೋ ಸುಟ್ಟಿ ತೋತಕಂತ ತುಗಕ ಹೋಗವು ಹಂಗಂತಂದು ನಾಕ್ ನಾಲ್ಕ್ು ತಾಸ ಎಕ್ಸ್ಟ್ರಾ ಕ ಸನ್ನೆ ಕ ಬತ್ತ ಅದಕ್ಕೆ ಹೂ ಏನ್ ಮಾಡಕ್ಕೆ ಆಗಲ್ಲ ಮತ್ತೇ ಈ ಮುಂದಿನವಾಗ
ಹ್ಹೂ ಬೇಕಂದ್ರೆ ಬರ್ದಾಡ್ಬೇಕೇಕು
ಹೂ ಅಲ್ಟೆ ಮಾಡ್ಬೇಕ ನೀ ಯಾಕ್ ಬಂದಿಲ್ಲ ಕ್ಲಾಸ್ಗೇ ಕ್ಲಾಸ್ ಯಾಕ್ ಬಂದಿಲ್ಲ ಇವತ್ತು ಹ ಹೂ ಹೂ ಹೂ
ಮತ್ತಾ ಪಿೇ ಜ ಒನ್ ಸೆಕೆಂಡ್ ಆಟರ ಎ ಕಂಪನ್ ಜೊತಿ ರೂಮ ಚ ಎಂತ ಪಾರ ಬರಪ್ಲೆ ಬೆಲ್ ಮದಲೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೂ
ಬೈದ್ರ ಮತ್ರ ಮೈನಸ್ ಆತ್ತ ನಮ್ದೇ ಹ
ಏ ಏನ್ ಹೇಳ್ತಾವ ಭೈ
ಅಡ್ತದಪ್ಪಾಯಗಲ್ಲ ಹೊಸ ಪ್ಲೇಯರ್ ಒಳ ಬಂದಾರೆ ಮಾರ್ಕೆಟ್ನಂಗ
ಹೂ ನಡೀತ ಏನ್ ಮಾಡಪ್ಪ ಹೇಳಿ
ಹ ಎನೋ ಮುನಿವರ ಕಾಮನ ಪೂರಿಗಗಳುಬೇಕ ಆರಾಮಭ ಹಾ ಕಾಲೇಜು ಬರಕ ಅದರ ಇಂದ ದ ಆರ ಕಾಮ ನಪ್ತೊಂಡ ಚಂದ್ರಬೇಕ ಕೊಡ ಹ್ಮ್
ಹ್ಮ್ ಹ್ಮ್ ಹ್ಮ್-
ಹಫ.
ಹತ್ತ ಹ್ಮ್ ಆಗ ನೋಡ ನಿ
ಹ್ಮ್ ಬಳ ಗಿಗಳುಳ ಅಂತಾ ನೀಗ ಹ್ಮ್ ಗಿಡಾ ಮರಗಳು ಹ ಸತಿ ಅಂತಲ್ಲ ಗಿಡಗಳು ಸತೆ ಅಂತಲ್ಲ ಪಾಪಗಳು ಗಿಡಗಳು ಹ್ಮ್ ಬ್ರಶ್ ಬ್ರಶ್ ಬ್ರಶ್ ಮನೆಯಾಗಿದೆ ತಂದಿಲ್ಲ ಇಲ್ಲ ಬ ಹ್ಮ್
ಹ ಹೆರಸ
ಹಾ
ಎಸ ನಿನ ಮತ್ತ ಈಗ ಈಗ ನಾಳೆ ಯ ನಾಕ ಗಿಡ
ಪಾಪನ್ ಬಟ್ಟ ಸ ಹ್ಮ್
ತ್ತ
ಹೊಸದ ಅಡತಾರ ಆನ್ ನಡಿತಿತ್ತು
ಏನ್ ನಡೀತಪ್ಪಾ ನಡತು ನಡತ ಆರಾಮ್ ನೋಡಿ ನೀ
ಫೋನ್ ಉಂಟು ಹೋಂಗ ಯಾರ್ದೇನು ಎತ್ತದಗಿ ನೀನ್ ನಿನ್ಸಲಕ್ಕ ಇನ್ಸ್ಲ ಪಯತಲ ನೋ ಕೊಟ್ಟ ಹೋಗ ಯಾರದು
ಕಟ್ ಮಾಡಿ ವಗಿ
ಕಟ್ ಮಾಡಂಗ ಅತ್ಲ ಎಂತು ಸಂಜೀವ್ ಕುಮಾರ್ ಅಂತ ನಂಬರ ಯಾರದು
ಹ ಮತ್ತೆ
ಹ ಮತ್ತೆ ಏನಿಲ್ಲ ನೋಡಪ್ಪ.
ಬಟ್ಟೆ ಹೋಗ ಬೇಕ್ ಏನ್ ಇಗ.
ಹ್ಮ್ಮ್. ಮೂರು ನಾಳೆ ಸು ಕಲ್ಲ. ಕಲರ್ ಡ್ರೆಸ್ ಅದಲ್ಲ.
ಓಹೋ ಬದುವರದ ಹೇ ಹೌದ್ ಚಂದ ನನ.
ಹಾ. ಅದಕ್ಕೆ ಬಟ್ಟಿ ವಾಗಿಬೆಕ್ಕು. ಹ್ಮ್. ಅತಿನಿ ಅತ್ ಎರೆಡು ನಿಮಿಷ ಹಲೋ.
ಚಲ.
ಆ.
ಕತ್ತ ಆಕಂದಗ
ಸುಮ ಇದ್ಯತಿ ತಪ್ಪ ನಂಗ ಅಲ್ಲಿ. ಸ್ವಲ್ ನೋಡ್ದ ಕಡೆ ಕಡೆ ನೋಡ್ದ. ಕ್ಲಸಿ ಬರಪಲಿ ಮನ್ಸ ಇದಿಲ್ಲ ಏನಿದಿಲ್ಲ.
ಹಂಗನಾ.
ಹ್ಮ್.
ಎ ತೊಂಡ ಅಡಿತ. ಊಟ ಮಾಡಿದ್ದನ ರ.
ಎಲ್ ಮಾಡೋಮೋ ಅಣ್ಣ. ಈಗಿನ ಬಟ್ಟಿ ಹೋಗಿಯಾಕ್ ಕೂತಿನಿ ಹ್ಮ.
ಹ್ಮ ಮತ್ ನಾವೇ ಒಂದು ಕಾಸದನಗ ಇದು ಯನ್ ಎಸ್ ಕಾಸದನಗ ಹಾ
ಹೌದಾ ಹಾ ಹಂಗಗೆ. ೆ ಕಠನ್ ಗಾಣಿ ವ ಮೂರುಸಕ ತೊಡೋ.
ಹೌದು.
ಹ್ಮ್.
ಚಂದ ಅಲ್ುವ ಮಾತ್ತ..
ನೋಡು ಮಂದಿ ಇಲಿ ಳಸ ಕಳಸತ್ತಾರ ನಾವ ಭೀ ಕಳಸ್ಬೇಕು ಜಲ್ದಿ.
ಹ್ಮ್್ಮ.
ಮೇಡಮ್ ಖಾಲಿ ಕೂತಿದ್ದ ಈಗ ದಿನ ಒಂದ ಐದ ಮಾತಾಡಳ್ಸಕಪ್ಪ ಏನಂತಲೋಲೋ ಅರಬ ಅಲ್ಲ ನಿ ಐದ್ ಸಾವ ಹತ್ತ ಮೊದ್ಲೆ. ಹ್ಮ್ಮ್. ಹಲೋ. ಹಲೋ. ಹಲೋ.